ಚಪ್ಲಕ ನೀನು ಇಲ್ಲ ನಾನು ಯಾಕನೆ ಹಲೋ
ಏನ್ ನಡ್ಸಿದ್ ಬೈ
ಏನಲ್ಲೋಡಣ ನೀನೇ ಹೇಳಬೇಕು
ಹಾದಾ ಊಟ
ಊಟ ಆಗತ್ ಅಣ್ಣ ನಿಂದು
ನೋಡಪಾ ನಂದನ
ಹ್ಮ ಮತ್ತೆನು ಸಂಚರ
ಎಲ್ಲಿಪ್ಪಾ ಶಾಹಾಪುರ ಹಾಸ್ಟೆಲ್ ದಾಗಿದೆ
ಹ್ಮ್ ಇನ
ನಾ ಇಲ್ಲೇ ಇದ್ದೆ ನೋಡಪ್ಪಾ ಊಗ್ ಬಂದಿದ್ದ ಸ್ವಲ್ಪ ನಂದ ಕೆಲ್ಸ ಇತ್ತು
ಹೌದಾನಾ
ಹಾ ಸ್ವಲ್ಪ ಹೊಲ್ದಾಗ ಹತ್ತಿ ಬೀಜ ಹಾಕತಾರ ಹ್ಮ
ಏನಾಯ್ತು ಬೀಜ ಹೋಗದ ಕೊಡುವ
ಹಾ
ಹ
ನವೆ
ಎಲ್ಲ ಮಳ ಇಲ್ಲ ಏನಲ್ಲ ಮಲ್ಲಾಯ ಎನ ಲೈನ್ ನೀ ಆತ್ತಿು ಬೀಜು ಮೆಲ್ಲ ಏನೆಲ್ಲಾ ಇನ್ಕಣ ಯ ಬ
ಮತ್ತೆ ಏನ್ ಮಾಡದಪ್ಪಾ ಮತ್ತೆ ಉರ್ಬೇಕಲ್ಲ ಈಗ ಎಲ್ಲಾರ ಊರಾರ ಊರಾಗ ಮಳೆ ಬರ್ತದ ಅಂತ
ಹ ನಾವುನು ಊ
ಹ್ಮ ಬರ ಗಾಳ ಗಾಳ ಗಾಳಿನೇ ಹೊರಾಗದ ಗಾಳಿನೆ ಗೂಡಗದ ಮಳೆ ಹೊರಾಗಲ್ದು ಏನಿಲ್ಲ ಏನ್ ಮಾಡ್ಬೇಕ ನಂಗ
ಸಳೆ ಆಟೆ ಬಿಡ್ತದ ಆಯ್ತ್ ಮಳೆ ಇಲ್ಲ ಏನಿಲ್ಲ
ಹ್ಮ್ ನಿ ಕಡೆ ಎಲ್ಲ ನಿಮ್ಮೂರಾಗ
ಏ ನಮ್ಮಊರಾಗ ಏನಲ್ಲಣ್ಣ ನಮ್ಮ್ಊರ್ ಪಗ್ಲಾಗ
ಹ್ಮ್ ಹಾ ನೋಣ ಮ ನಿಮ್ಮ್ಊರ ಬಗ್ಲಾಗ ಆತದ ನಿಮ್ಮ್ಊರಾಗ ಇಲ್ಲೋ
ಈ ಮಾಡ್ತಗೋಣ ಮಾಡಿ ಸಲಗೆ ಎಲ್ಲ ಸ್ಟ್ ಟ್ಟಿಗೆ ಊರು ಬಿಟ್ಟಾರ ಫಸ್ಟಿಂಗ್ ಮಿಂಗ್ ಮೆ
ಹ್ಮ ಹೌದು ಎಲ್ಲಿದೆ ಕೇಳವಲ್ದು ಕಟ್ ಕಟ್ ಕೇಳಕತ್ರ
ಇ ಸೊಪ್ನ ಯಾನ ಕೆಲ್ಲ.
ಹಾ ಕ್ಕೆೆವಗತ್ತ ಅದೇ ಬಾ ಮತ್ತೆ ಏನ್ ಮಾಡ್ತಿ ಈಗ. ಮಳಿ ಬರವಲ್ದು ಏನಿಲ್ಲಾ ಅಂದ್ರನು ಮನ್ಯಾಗ ಊರಂಪ ಮತ್ತೆ ಏನ್ ಮಾಡ್ತಿ. ಹ ನೋಡಮ ಊರಿಗ್ ಮ್ಯಾಗನ ಬರಂಗದ ಅಂತ ಹೇಳಕತ್ತಾರ ಅದಕ್ಕೆ ಮತ್ತೆ ನಾಳೆ. ಊರ್ತಾರಂತ ಅದಕ್ಕೆ ಊರಿಗೆ ಬಂದ ನಾನ.
ಸರ್ನ ಏನ್ ಮಾಡ್ತಾನ ಊಡು ಬೇಕು. ಅದೇ ಮಳೆ ಎಲ್ಲರ್್ದ ಕೂಡ ಹೋಗಕ ಮಾಡಣ ಅಷ್ಟೇ. ಅಷ್ಟಿಗ ಊರಿದವ ತೊಗರ್ ಪಗರ್ ಊರಿದವ ನಡತದ ಚಲೋ ಆಗದಣ್ಣ.
ಹಾ ತೊಗರಿಗ ನಡಿತಾವಪ್ಪಾ ನೀರ್ ಇಲ್ಲಾ ಅಂದ್ರೆ ಅದೇಂದು. ಅ ಸ್ವಲ್ಪ ದೊಡ್ಡ ಆದ್ಮ್ಯಾಗನ. ನೀರು ಬಂದರು ನಡತಾವ ಈಗ ಏನು ನಡ ನಡತದ.
ಹ್ಮ್ ಸ್ವಲ್ಪ ಈ ಟೈಮಕ್ ಬರ್ಬೇಕಕ್ ನೋಡೋಣ ಎಲ್ಲ ಮಳೆ ಬಂದಲ್. ಬಾಳ್ದನ ಈ ಟೈಮಗ್ ಬರ್ಬೇಕು ಎಲ್ಲ ಚಲ ಅದಣ್ಣ.
ನೀವೇನ್ ಊರಿಲ್ಲ.
ಊರುವ ಅಣ್ಣ ನಾವ್ ಹತ್ಿನ ಊರ್ ಬೇ ಮೂರ್ ಮೂರಲ್ಲಿ ನಾಕ್ ನಾಕಲ್ಲಿ ಆಗ್ಯವಣ್ಣ.
ಹೌದಾ ನಿಮ್ ಜಲ್ದಿ ಆಗಪ್ಪ ಸ್ವಲ್ಪ ನಮ್ಮ ಲೇಟ್ ಆಗ ಬಿಡಿ.
ಏ ಹಣ್ಣ ಊರದನ ಮಳೆಗ್ ಬಂದಿಲ್ಲಲ್ವ ಮ್ರ ಅದ ಹೆಂಗ್ ಮಾಡವ. ಏನ ಇನ್ನ ಊರಿಲ್ಲ ಏನ ನಾ ಊರಿಗೆ. ಿಂದ ಎಲ್ಲ ಬೀಜ ತಂದು ಲೆವೆಲ್ ಮಾಡ ಎಲ್ಲ ಮಾಡಿ ಸೂರ್ಯ ನಂಬ. ನಿಂದಾನೆ ಊರ ಇಲ್ಲ ಅಂಬದ ಮಾಡುವನಗೆು.
ಏನ್ ಮಾಡ್ದಿಪ್ಪಾ ರೈತರ ಕಷ್ಟ ಕೇಳಕ್ ಯಾರೆಲ್ಲ. ಮಕ್ಳ ಅ ಮಂತ ಇದಯ್ತ ಅನ್ಕಂತ.
ಡಿ ಕೆ ಗೆ ಹೇಳಿ. ಶಿವಕುಮಾರ್ ಹೇಳನಲ್ಲಣ್ಣ ಯಾರು ಬಿತ್ತನೆ ಮಾಡ್ಬಡ್ರಿ ಮಳೆ ಅಭಾವ.
ಹ್ಮ್ ಹ್ಮ್ ಹೇಳಣ ಹೇಳೋಣ.
ಏ ಅವ್ರ ಹಣ್ಣ ಅವ್ರರು ಹಂಗೆ ಹತಾರೆ ಇಲ್ಲ ರೈತರ ಕಷ್ಟಕ್ಕೆೇಳಾರೆ ಅದು ಕೂಡ.
ರೈತ್ರಕೋಶ ಕೇಳೋ್ರ ಯಾರೆಲ್ಲ. ಅದು ಮಾಡಾಮ ಇದು ಮಾಡಮ್ಮ ಅದು ಗುಡಿ ಕಡಿಸಮ ಗುಡಿ ಕಡಸಾಮ. ಹರ ರತಲ್ಲ.
ಹ ಎಷ್ಟು ದಿವ್ಸ ನೋಡಿದ್ರಣ್ಣ ಅದುದು. ಹ ಪೊಲೀಸು ಅದು ಅದ್ರ ತಲಯಾಗ ಗಳ ಹಡಸಿದ್ರ ಈಗ ನೋಡಿದ ರೈತರದದು ಇದ್ರ ತಲ.
ಹ್ಮ್ ಎಲ್ಲ ಏನ್ ಮಾಡ್ದ ಹಂಗಗೆ ಮತ್ತೆ. ಬಂದ ಹೋಗಬಾತೀವಿ.
ಸರ್ಕಾರ ಬಂದಂಗ ಹೋಗ್ಕಣ್ಣ ನಾವವು ಮಾಡಿದ್ದದು.
ಹ್ಮ್.
ನಾವ್ ಮಾಡಿದ್ದ್ ನಾವ್ ಸರ್ಕಾರ ಹೆಂಗ್ ಬರುತ್ತ. ಹಂಗೆ ಹೋಗ್ಬೇಕು. ನಾವ್ ಮಾಡಿದ್ದೆ ಆದ್ರ ನಾ ಊಟ ಮಾಡ್ಬೇಕಣ.
ಹ್ಮ ಎಲ್ಲ ನೋಡಪಾ ನಾನ್ ಮಾಡುದು ಸ್ವಲ್ಪ. ಚಿಕನ್ ತಂದ್ರ ಮನ್ಯಾಗ.
ಅಣ್ಣ ಇಲ್ಲಿ ಹಾಸ್ಟೆಲ್ದಾಗವಣ್ಣ ಹಾಸ್ಟೆಲ್ ನ ಊಟ ಚೆನ್ನಾಗ್ ಕೊಡಲ್ಲ ಏನ ಇಿಲ್ಲಣ್ಣ.
ಹೌದಾ ಯಾಕೆ ಏನಾವ್ಯಾರ.
ಹ ಆಷ್ಟಲ್ಲ.
ಹೌದ ಏನ ಎಸ ಎ. ಾದಾಗ ನೀರ್ ಎಲ್ಲ ಕರೆಂಟ್ ಎಲ್ಲ ಏನಿಲ್ಲ ಅಂತಲ್ಲ ಊಟ. ಹೌದಾ.
ಹೋಳ ಇದ್ರ ನೀರ್ರಲ್ಲ ನೀರ್ ಇದ್ರಕ್ಕ ಹೂಳ ಇರಲ್ಲ ಅದು ಏನಿರುತ್ತದ ಸಾರು ಮಾಡಿ. ಿರ್ತಾರ ನಾ ನೀರ್ ನೀರು ಾರ್ ಹಾಕಿ ಮಾಡಿರ್ತಾರ ಆಯ್ತ.
ನೀ ಎಪ್ಪ ಹ್ಮ
ತಿನ್ನದ್ ಆಗದಲ್ಲಣ್ಣ ಸುಮ್ಮನೆ ಮನೆ ಕೂಳತ್ತಿನದು ಒಂದ್
ಮನೆ ಪಾಡಪ್ಪ ಅಂದ್ರ ಮನ ನೋಡ್ ಮತ್ತೆ ಓದೋರ ಇದ್ರ್ ಹುಡ್ಗರು ಹೆಂಗ್ ಮಾಡ್ಬೇಕು ಪಾಪಿ ಅದು ಬಿಟ್ಟು ಮನಗ್ ಬರ್ಬೇಕು
ಏ ಅಣ್ಣ ಬಿಡಣ ಒಂದ್ ವಾರ ಆಯ್ತ ನೋಡ ಅಣ್ಣ ಕರೆಂಟ್ ಇದಗಾವ ನೋಡ
ಹ್ಮ್
ಅದೇ ಕರೆಂಟ್ ಹಾಕ್ಸರ್ಲ್ಲ ಏನ ಇಲ್ ನೋಡು ಆ ವಣನಂದ್ರ ಮೊನ್ನ ಪಾ್ಟಿ ಮಾಡಟಿದ್ರ ಅಣ್ಣ
ಹ್ಮ್
ಅದಕ್ ವಾಡನ್ ಅದಕ್ ಸಮತಕ್ ಬಂದಿಲ್ಲ ಅವ ಕರೆಂಟದ ಅದ ಆಸದ್ ಬರ್ತದ ಅಂತೇಳಿ
ಹ್ಮ ಹೊಡಿಬೇಕು ನಿಿಗೆ ಹಿಡ್ದ ವಾಡನ್ ಬಾಳ ಇದಾನ ಅಂತಲ್ಲವ
ಏ ಅಣ ಬಿಡ ಅಣ ಎಲ್ಲಾ ಎದ್ದತ್ತು ಎಲ್ ಚೆನ್ನಕ್ ಗತ
ಹ್ಮ್
ಅಲ್ಲೆಲ್ಲ ವಾಡಾನು
ಹೌದೌದೌದು ಅಲ್ಲಾ ಸ್ವಲ್ಪ ಕೇಳಿ ಮಾತಾಡಿ ಎರಡ್ಮ ಮೂರೇಟ್ ಬಿಡ್ಬೇಕಕ್ ಮಾರಗಿ ಹಂಗಂದ್ರ ಸುದ್ದಾತರ ಮಂದಿ
ಕಸರಿನು ಪ ಸಂತೋಷ ಸಂತೋಷ ಅಂತ ಹಲೋ ಅಣ್ಣ
ಹ್ಮ್ ಹಲೋ
ಹ ಸರಿ ನ್ಸ ಏನ ಅಂಗಡಿಂತ ಹಾಗ ನೋಡೋಣ ಹ ಹ ಬಂದಷ ಏಳು ನಲ್ವತ್ತೈದ ಪೇಮೆಂಟ್ ಹೌ
ಯಡೆ ಹಾ ಹಲೋಪ್ಪಾ
ಏನ್ ಮಾಡ್ತಾ ಮೊನ್ ನೋಡ್ ಮಾಡಡಿದ್ರ ಒಬ್ಬ ಸೆಂಡ್ ಅಪ್ ಪಾಟಿಗೆ ಬಂದಿಲ್ಲ ವಾರ್ಡ ನೋಣ
ಹ್ಮ್ ಅಂದ್ರ ಈಗ ತಾಲೂಕ್ ಆಫೀಸ್ರ್ಗ ಅವ್ರಗ ಯಾರಿಗ ಇನ್ವೆಟ್ ಮಾಡಿದ್ದಿಲ್ಲನಾ
ಏ ಹಣ ಬಂದ್ರ ಕಷ್ಟಕ್ಕೆ ಅಲ್ಲಿ ಹಾಸ್ಟೆಲ್ ಪರಿಸ್ಥಿತಿ ನೋಡ್ಬೇಕಂತ ಯಾರು ಬಂದಿಲ್ವೋ ಹಣ
ಹೌದೌದು ಎಲ್ಲಾರ ರೊಕ್ಕತ್ತಿನಾಗ ಬಿದ್ದಾರಪ್ಪ ಎಲ್ಲರಿಗ
ಏ ಹಂಗಗೆ ಒಂದ ಬಂದ್ರೆ ಹುಡುಗರಲ್ಲಿ ಅದೇ ಅದ್ ಇದ ಅದ ಅಂತ ಹೇತ ಒಂತೇಳಿ ಅಲ್ಲಿ ಅದಕ್ಕೆ ಒಂಜಲಿ ಯಾರೋಣ
ಹ್ಮ್ ನೋಡ ಮತ್ತ ಮ ಬೇ ಹುಡುಗರು ಹುಡುಗರೇ ಮಾಡ್ತ ಅಂದ ಅಂದ್ರೆ ಸಣ್ಣ
ಹ್ಮ್ ವಾಚ್ಮ್ಯಾನ್ರ್ ಚಕ್ರರು ಗು ಮವರ ಆ ಅವರ ಮುನ್ಸಿಪಟರ
ಅವ್ ಏನ್ ಮಾಡಿದಾರ ಪಾ ಪಾಪ ವ್ಯಾಚ್ಮ್ಯಾನ್ ಸೆಕ್ರೆಟರಿ ಅವ್ ಅವ್ರದ್ದ ಏನಾದ್ ಕೆಲ್ಸ ಅದ್ ಮಾಡ್ಕಂಡ ಹತಾರ
ಹ್ಮ್ ಆಯತಾನ
ಹ್ಮ್
ಏನ್ ಮಾಡ್ತೇವ ನ ವಾರ್ಡ ನಂತ್ರ ಪೂರ್ ಎದಕ್ ಬರ್ಲಾರಂಗ ನಬ ಅಲ್ಲಿ ಹೋಗಿ ಸಮಾಜ ಕಲ್ಯಾಣ ಆ ಹೋಗ್ಬೇಕು ವಾರ್ಡನ್ಗೆ ಅವವತ್ತು ನಡಡಿರ್ಪ ಅಂತಕಂತಾರೆ ಅವ್ರು ಏನ್ ಮುಂದ ಮುಂದ ಕಳಿಸಿ ವಾರ್ಡನ್ ವಾರ್ಡನ್ ಮಾತಾಡಕೊಂಡ್ ಬಿಡ್ತಾರೆ
ಹ್ಮ್ ತಾವ್ ತಾವ್ ಮಾತಾಡ ಬಂದ್ಬಿಟ್ಟ ಆಯ್ತು ಏನ್ ಮಾಡ್ತಾರೋ ಏನಿಲ್ಲ ಆಯ್ತ ಅದು ಮಾಡಸ್ತನಿ ಇದು ಮಾಡಿಸತನಿ ಅಂತ ಅವತ್ತೊಂದ ದಿನ ಏನ್ ಒಂದ್ ಚಿಕನಗೆ ಕನ್ಕೊಂಡಿದ ಹುಡುಗರು ಸ್ವಲ್ಪ ಬಿ ಬಿಡದವ
ಹ್ಮ್
ಆಯ್ತ ಅದ್ರ್ಯೆ ಆಯ್ತುಡ ವ ಹುಡುಗರು ಸ್ವಲ್ಪ ಬುಡಬಾಡದ ಹಂಗೆ
ಏ ಆಣ ಬೆಡಿಯ ತೊಂದ ಉದಂದೋಡಣ ಅ
ಹ್ಮ್ ಅಡಿಬೇಕಕ್ ಹೋಗಕ್ ಮತ್ತೆ ನಿಂಗಾದ್ರೆ ಏನ್ ಮಾಡತಿ ಹ್ಮ್
ಇಲ್ಲ ಸಾಕ ಅಣ್ಣ ಹಾಸ್ಟೆಲ್ ಅಂತಂದ್ರೆ ಒಂದೊ ಅ ಅಷ್ಟು ನೀಟ್ ಆ ಬಾತ್ರೂಮ್ ಆಗೋಣ ಬಾತ್ರೂಮ್ ನೀರ್ ಬರದಲ್ಲ
ಹ್ಮ ನೋಡ ಮತ್ತೆ ಬಾತ್ರೂಮ್ ತಳಸವೇ ಎಲ್ಲ ಅಂತಲ್ಲ ಬಾತ್ರೂ
ಯಾರು ಯಾರು ಬಾವಸದಲ್ಲಣ್ಣ ಎಲ್ಲ ಹುಡುಗರು ಆಲ್ ಹುಡುಗ್ರೆ ಎಲ್ಲ ಸ ಹೊರಗಡೆ ಹ ಬಾಟ್ಲು
ಹ್ಮ್ ನಿಂಗ ನೋಣ ಮತ್
ಅಂಗ ಪರಿಸಸ್ಥಿತಾದ ನಮ್ಮ ಚಾಪುರು ವಸಲ್ದ
ಎಲ್ಲಿ ಹೋದ್ರನಷ್ಟು ಸಿ ಎಸ್ಗಳು ಎಲ್ಲಾ ಹಂಗ ಆಗ್ಯವಂತ ನಮ್ಮ್ ಹುಡುಗರು ದೇದರ್ದಾಗನ ನಮ್ಮ್ ಹುಡುಗ ಒಬ್ಬವನ ಹಣ ಇಲ್ಲಿ ನಿಂಗೆ ಪರಿಸ್ಥಿತಿ ಆಗ್ಯದ ಸ್ವಲ್ಪ ಯಾರ್ ನೀನು ಮೈನಾರಿಟಿ ದಾಗ ಪರಿಚಾರನ ಎಂತ ಫನ್ಚದಾವ
ಹಣ ಇನ್ನೊಂದ ಮೂರ್ ನಾಲ್ಕು ವರ್ಷ ನೋಡು ಹಾಸ್ಟೆಲ್ಗಳು ಎಲ್ಲ ನೋಡ
ಹ್ಮ್
ಆ ಪರಿಸಸ್ಥಿ ದನ ಬರತದಾನ
ಬರ್ತದ ಬರ್ತದ ಎಲ್ಲರಿ ಬರ್ತದ ಯಾವ ಒಂದ್ಸಲ
ಆ ಸಲ್ಗ ಎಂದ ಒಂದ ಮುಚ್ಚ ಮುಚ್ತಾವಣ
ಮಸ್ತ ಓ ಮತ್ತ ಆಯತಿ ಈಗ ಎಲ್ಲಾ ಗ್ಯಾಸ್ನ ಸಿಗವಲ್ದು ಅಲ್ಲಾ ನಮ ಇಲ್ಲಿ ಶಾಪುರ ಇದು ಮ ಟೇಸ್ಟ್ ಇಲ್ದಾಗನು ಎಲ್ಲಾ ಇದು ಹ ಕಟ್ಟಲಿ ಮಾಡಕ ಕಟ್ಟಿಗೆ ಒಲಿ ಹಚ್ಚಿ ಮಾಡಿದಿರ ಒಂದ್ ನಾಕೈದ್ ದಿನ
ಏಮ್ಮ ಅವ ಯಾರಕ್ಕೆ ಏನ್ ಮಾಡಕಗಲ್ಲ ಅಣ್ಣ ಪರಿಸ್ಥಿತಿ ತಕ್ಕಂಗ್ ಹೋಗ್ಬೇಕಣ್ಣ
ಹ್ಮ್ ಹ್ಮ್ ಪರಸಿತ್ ತಕೊಂಡ್ ಹೋಗ್ ಮಿ ಏನ್ ಮಾಡ
ಮ ಮೊನ್ನೆ ಹಣ ಒಂದರಡು ದಿನದಿಂದೆ ಏನ್ ಆಗಬಿಟದಾ ಹ ಗ್ಯಾಸ್ ಇಲ್ಲ ಅಂತಗ ಏನ್ ಚಪಾತಿನ ಮಾಡಿಲ್ಲ ಅನ್ನ ಮಾಡ್ಯಾರ ಸಾರ್ ಮಾಡ್ಯಾರ ಅನ್ನ ಬೆಂಜಿ ಎಲ್ಲ ಹಂಗೆ ಇರ್ತ ಬಿಟ್ರ ಸಾರ ಅಂತದ ನೀರ್ ಆಗಿ ವಾದನ ಹತ್ತಬೇಕು ವಾದನ ಈ ಹುಡುಗ ಆತ್ತಫೋನ್ ಯಾವ ಹುಡುಗರ
ಹಬ ಮತ್ತೆ ಹೆಂಗ್ ಮಾಡ್ಬೇಕು ಇನ್ನು ಹಾಗಾದ್ರ ಹುಡುಗರು ಎಲ್ಲಾರ ಏನು ಪಾಪು ಎಲ್ಲಿ ಉಣಬೇಕು ಎಲ್ಲಿಲ್ಲ ಈಗ ಯಾರನು
ವದ ಯಾರು ಹ ವಡನ್ ಹ್ಮ್ ಒಂದು ಹುಡುಗರು ಬೆಲ್ ರೊಕ್ಕ ಇರ್ತ ಒಂದೊಂದು ಅಲ್ಲಿ ಯಾರ ಊ ತ
ಹ್ಮ್ ಮತ್ತೆ ಯಪ್ಪ ಎಲ್ಲಾ ಏನ್ ಮಾಡ್ತವಿ ಈಗ
ಹ ಈಗೆಲ್ಲ ಸರ್ಕಾರ ಎಲ್ಲ ಚೊಲೋ ಇಲ್ಲಣ ಈಗೆಲ್ಲ
ಬಂದ್ರ ನಷ್ಟೇ ಆತಗರು ಏನು ಯಾರು ಚಲೋ ಮಾಡಿ ನಮ್ಗೆಲ್ಲಾ ಇದು ಮಾಡದ್ ಈಗ
ಸರಿ ತಗೋಣ ಸ್ವಪ ಊಟ ಮಾಡಕಂಟನಿ ಆಮ್ಯಾಗ
ಹ್ಮ್ ಸರಿ ತತ